ಹಲೋ ಕೇಳಸ್ ಮತದಾನ
ಹಾ ಕೇೇಳಸ್ತಾ ಇದೆ
ಏನ್ ಚೆನ್ನಾಗಿದ್ಯಪ್ಪಾ
ಆರಾಮ ನೋಡಪ್ಪ ನೀಿ
ನಾನು ಆರಾಮಿದ್ದೀನಿ ನೋಡಪ್ಪಾ ಏನ್ ಮಾಡ್ತಾ ಇದ್ಯಣ್ಣ
ಸುಮ್ಮ ಹಾಸ್ಪಿಟಲ್ ದಾಗ್ ಕೂತಿದ್ದೆ
ಹಾಸ್ಪಿಟ್ಲಲ್ಲಾ ಹಾಸ್ಪಿಟಲಲ್ಲಿ ಏನ್ ಕೆಲಸ ಮಾಡ್ತೀಯಾ ನೀನು
ಸುಮ್ಮ್ನೆ ಸಲೈನ ಕನೆಕ್ಟ್ ಮಾಡೋದು ಇಂಜೆಕ್ಷನ್ ಮಾಡೋದು ಐ ವಿ ಹಾಕದು ಹಾ ಬಿ ಬಿ ಪಿ ಚೆಕ್ ಮಾಡೋದು ಶುಗರ್ ಚೆಕ್ ಮಾಡೋದು
ಏನ್ ನಿಮ್ದೇ ಸ್ವಂತ ಇದೆಯಾ ಮೆಡಿಕಲ್ ಏನ್
ಏ ಇಲ್ಲ ಇಲ್ಲ ಸುಮ್ ಪ್ರಾಕ್ಟೀಸ್ ಅಂತ ಬೇರೆ ಕಡೆ ಬಂದಿದ್ದೇವು
ಹೌದಾ ಎಷ್ಟು ಕೊಡ್ತಾರೆ
ಏನ್ ಸ್ಯಾಲ್ರಿಗೀಲ್ರಿ ಇಲ್ಲಾ ಸುಮ್ ಪ್ರಾಕ್ಟ್ ಸರ್ಟಿಫಿಕೇಟ್ ಕೊಡ್ತಾರಂತ ಎಕ್ಸ್ಪೀರಿಯನ್ಸ್ ಲೆಟರ್
ಓ ಎಕ್ಸ್ಪಿರಿಯೆನ್ಸ್
ಹಾ ಇನ್ನ ಕಂಪ್ಲೀಟ್ ಆಗಿಲ್ಲಲ್ಲ ಇನ್ನ ಒಂದ್ ವರ್ಷ ಇದೆ ಆ ಹಾ ಇನ್ನ ಕಲಿತಾ ಇದ್ದೀನಿ
ಹೌದಾ
ಹಾ ನೀವೇನ್ ಮಾಡ್ತಾ ಇದ್ದೀರಾ
ನಾವೇನಿಲ್ಲಪ್ಪಾ ಸ್ವಲ್ಪ ನಮ್ ಗೆಳೆಯಂದು ಸ್ವಲ್ಪ ಅಮೌಂಟ್ ಕಟ್ಟೋದಿತ್ತು ಕಾಲೇಜ್
ಹೌದಾ ಕಟ್ಟಿದಾ
ಇನ್ನು ಕಟ್ಟಿಲ್ವಂತೆ ಅವನು ನಮ್ ಗೆಳೆಯ ಅವ್ನ್ ಬಲಿ ಅಮೌಂಟ್ ಇದ್ದಿದಿಲ್ಲ ನಾನು ಈಗ ಒಂದ್ ಎರಡು ಸಾವಿರ ರೂಪಾಯನ್ನು ಸಾಲ ಕೊಟ್ಟಿದ್ದೇನೆ ಅವನಿಗೆ
ಹಾ ಹಾ ಹಾ
ಕಟ್ಟ್ತಾನಂತೆ
ಹೌದಾ ಏನ್ ಕಟ್ಟ್ ಟ್ಟೀರೀನ ಏನ ಇಲ್ಲ ಏನ್ಸರ್ ಬಂದಾರ ಬಂದಿಲ್ವಾ
ಇನ್ನ ಇಲ್ಲ ಸರ್ ಬಂದಿಲ್ವಂತೆ ಇನ್ನು
ಹಾ ಹಾ
ಸರ್ ಸರ್ ಬರೋತನಕ ಕಾಯ್ಬೇಕಿಗ ನಾವು
ಹೌದಾ
ಹಾ ಹೌದ
ಹಾ ಎಷ್ಟ ಫೀಸ್ ಎಷ್ಟ
ಫೀಸ್ ಏನು ಹತ್ ಸಾವಿರ ಅಂತೆ ಮತ್ ಅದೇನು ಹದ್ನೈದುನೂರು ರೂಪಾಯಿ ಕಟ್ಬೇಕಂತಲ್ಲ ಅದ ಯಾವ್ದ ಹದ್ನೈದ ನೂರ ಯಾವ್ದ ಹಾ ಫೆನಲ್ಟೀ ಅಂದ್ರೆ ಏನು ಬ್ರದರ್
ಲೇಟಾಗಿ ಫೀಸ್ ಕಟ್ಟಾಗ ಅವರು ಟೈಮಿಂಗ್ ಕೊಟ್ಟಿರ್ತಾರಂತ ಕೊಟ್ಟಿರ್ತಾರಲ್ಲ ಅದು ಟೈಮ್ ಹಾ ಅವ್ ಟೈಮಿಿಗೆ ಅದು ಮೀರಿರುತ್ತ ಅದುಸ ಲೇಟ್ ಆಗಿರ್ತ್ತಲ್ಲ ಹ ಹಾ ಅದ್ರ ಸಲುವಾಗಿ ಅವ್ರು ಪೆನಾಲ್ಟಿ ಆಕ್ತಾರೆ
ಹಾ ಈ ರೀತನಾ
ಹಾ
ಮತ್ತೇನಪ್ಪಾ ಯಾರ್ದು ಫೋನ್ ಬರ್ತಾ ಇದೆ ನಿಂದ
ಬೇರೆಯಾರ್ದು ಅವ್ರು ಸೈಡಿಗೆ ಆಕಡೆ ದೂರ ಇದ್ದಾರಲ್ಲಾ ಫೋನ ಇಲ್ಲಿ ಚಾರ್ಿಗೆ ಹಚ್ಚ ಇದಾರೆ
ಹೌದಾ
ಹ ಊಟ ಆಗದ ನಿಮದು
ನಮ್ದು ಇನ್ನುೂ ಇಲ್ಲ ಇದೇ ಇದು ಕಾಲೇಜ್ ಅಮೌಂಟ್ ಕಟ್ಟಕಕ್ ಬಂದಿದ್ವಿ
ಹಾ ಹಾ ಹಾ
ಹಂಗಾಗಿ ಇನ್ನುೂ ಊಟ ಆಗಿಲ್ಲ
ಹೌದಾ ಎ
ಎ ನಾವವು ಇಲ್ಲಿ ಉಮ್ನಾಬಾದ್ ಹಾಸ್ಟೆಲ್ ಅಲ್ಲಿ
ಹ ಹಾ ಏನ ಯಾವ ಅಷ್ಟ ಅಲ್ಲ ಹ ಮೈನಾರಿಟಿಯಾ ಹ ಹ ಹ ಊಟ ಎಲ್ಲ ಸರಿಯಾಗಿದೆ ಅಲ್ಲಿ
ಆದ್ರೆ ವಾಡನ್ ಒಬ್ಬನು ಸ್ವಲ್ಪ ಮಬ್ಬಿದ್ದಾನೆ
ಹೌದಾ
ಹಾ
ಹಾ ಹ ಹ್ಮ್ ಏನ್ ನಾಷ್ಟ ಏನೇಏನ್ ಮಾಡ್ತಾರ ಮದ ಊಟ ಏನೇನು
ನ ಬೆಳಿಗ್ಗೆ ನಾಷ್ಟತ ಒಂದಿನ ಒಗ್ ಒಗ್ಗರಣಣೆ
ಹಾ
ಚಿತ್ರನ್ನ ಮಾಡಿದ್ರು ನೋಡು ಬೆಳಗ್ಗೆ ಮಂಗಳವಾರ ಅಲ್ಲಾ
ಹಾ ಹಾ ಹಾ
ಬುಧವಾರ ಏನಿದೆ ಇಡ್ಲಿ ಮಾಡ್ತಾರೆ
ಬುಧವಾರಲ್ಲ ಗುರುವಾರ
ಗುರುವಾರ ಪಲಾವ್ ಅಂತ ಹೇಳ್ತಾರಲ್ಲ ಅವಲಕ್ಕಿ
ಹಾ ಹಾ ಹಾ
ಅದ ಮಾಡ್ತಾರೆ ಶುಕ್ರವಾರ ಮತ್ತೆ ಚಿತ್ರಾನ್ನ ಶನಿವಾರ ಉಪ್ಪಿಟ್ಟು
ಉಪ್ಪೆಟ್ಟ
ಸಂಡೆ ದೋಸೆಯನ್ನು ಮಾಡುತ್ತಾರೆ
ಹಾ ಹಾ ಮತ್ತೆ ನ ಚಿಕನ್ ತತ್ತಿ ಬಾಳೆಿಕಾಯಿ ಏನೆಲ್ಲಾ
ಅಂತಂದ್ರೆ ವಾರದಲ್ಲಿ ಮೂರು. ಬಾರಿತ ತ್ತಿಯನ್ನು ಕೊಡುತ್ತಾರೆ. ಹ.
ಊಟ ಎಲ್ಲಾ ಸ ಚೆನ್ನಾಗಿ ಹ. ಹ ಊಟ ಎಲ್ಲಾ ಸರಿಯಾಗ್ ಮಾಡ್ತಾರ ಅವರು.
ಹಾ ಚೆನ್ನಾಗ್ ಮಾಡ್ತಾರೆ ಊಟ ಎಲ್ಲ.
ಹ್ಮ ಹ್ಮ.
ಈ ಊಟದಲ್ಲಿ ಏನಾದ್ರು ಕಡಿಮೆ ಬಿದ್ರೆ. ಆನ್ ದ ಸ್ಪಾಟು ಬೇರೆದನ್ನು. ಮಾಡಿಯನ್ನು ಕೊಡುತ್.
ಅಂದ್ರೆ ಫೆಸಿಲಿಟಿ ಜಾಸ್ತಿ ಇದೆ ಅಂತ ಹಂಗೈತ. ತು.
ಹ ಮೈನಾರಿಟಿ ಹಾಸ್ಟಲ್ ಅಲ್ಲ ಮೊದ್ಲೆೇ.
ಹ. ಹ ಬುಕ್ ಗೀಕ್ ಎಲ್ಲ ಅವ್ರೇ ತಂದ ಕೊಡ್ತಾರ.
ಹೌದು ನೀ ಕಾರ್ ತಗೊಂತೀ ಅಂತ. ಅಂತ ಹೇಳಿದ್ಯಲ್ಲಪ್ಪಾ ತಗೊಂಡ್ಯಾ.
ಇನ್ನ ಇಲ್ಲ ತಗೋಬೇಕ ಇದೊಂದ್ ವರ್ಷ ಇದು ಕಂಪ್ಲೀಟ್ ಆಗ್ಲಿ ನಂದು ಇದೊಂದ್ ವರ್ಷ ಇದೆ. ಹ ಹ ಇದೊಂದ್ ವರ್ಷ ಕಂಪ್ಲೀಟ್ ಆಗಣ ಕಾಲೇಜು ಮುಗಿ. ತದಾ ಆಮ್ಯಾಲ ಅಂದ್ರೆ ಮತ್ತ ಕಾರ್ ತಗೊಬೇಕ್ ಅನ್ ಒಂದು ಪ್ಲಾನ್ ಇದೆ ಈಗ ಯಾಕಂದ್ರೆ ಮನಿ ಕಟ್ಲಾಗತಿದ್ದೀವಿ.
ಮನೆ ಕಡ್ತಾ ಇದೀರಾ ನೀವು.
ಹಾ. ಈಗ ಹಾ ಬೇಸ್. ಮೆಂಟ್ ಮುಗದದ ಕಾಲಮ್ಮ ಕಾಲಮ್ಮ ಏರ್ ಸಾರ ಹಾಕ್ಯಾರ. ಹ ಈಗಿನ. ಕಲ್ಲ ಅವು ರೆಡಿ ಮಾಡ್ಕೊಲತ್ತಾರ ಆಮೇಲೆ ಅವ. ರು ಈಗ ಇವತ್ತೊಂ. ದಿನ ಒಂದು ಟ್ರಿಪ್ ಹೇಳಿದ್ಯಾ ಕಲ್ಲ. ಹೆಚ್ಚಿನ್ ಕಲ್ ಅಂತ ಬರ್ತಾವ ದೋನ್ಯಾಕ್ ಅಂತೇಳಿ.
ಹೌದೌದು ಹ್ಮ ಹ.
ಕರ್ಸಿ ಟೈಪ್ ಇರ್ತಾವಲ್ಲ
ಹೌದ್ ನೀವ ಏನ್ ಮನೆ ಕಟ್ಟೋದು ಪೂರಾ ಅದದು ಬಾಡಿಗೆ ಕೊಟ್ಟಿದ್ರ ಏನು ಡೈಲಿ ಬಂದ್ ಬಂದು ಕೂಲಸ್ಕೊಂಡ್ ಹೋಗ್ತಾರ
ಅಂದ್ರೆ ಗಜ ಲೆಕ್ಕ ಅಂತ ಹೇಳೇಳಿ ಐದ್ನೂರ ಇಪ್ಪತ್ ರೂಪಾಯಿ ಗಜ ಕಟ್ತಾರೆ
ಹೌ ಹೌದಾ
ಲ್ಲೆಲ್ಲಾ ಅವ್ರ ಕಡೆನೆ ಮಾಡೋದಿ ಇರ್ತ ಲೇಬರ್ ಎಲ್ಲ ಅವ್ರ ಕಡೆನೆೇ
ಈ ರೀತನಾ
ಹ ಮತ್ತೆ ಕಾಲಮ್ದವರಿಗೆ ಎಪ್ಪತ್ತೈದ್ ಸಾವಿರ ರೂಪಾಯಕ್ ಛತ್ತ ಹಾಕಿ ಕೊಡ್ಬೇಕ ಮತ್ತ ಅಂದ್ರೆ ಕಾಲಂ ಹಾಕ ಕೊಡ್ಬೇಕು
ಈ ರೀತನಾ ಮನೆ ಚೆನ್ನಾಗ್ ಕಡ್ತಾ ಇದೀರಾ ಅಂತ ಆಯ್ತು ಹಂಗ ಅಂದ್ರೆ
ಹಾ
ಮತ್ತೇನ್ ನಡ್ದಪ್ಪಣ ಊಟ ಆಗಿಟ್ಟ ಆಯ್ತಲ್ಲ
ಹಾ ಊಟ ಆಗಿದೆ ಮತ್ತೆ ಹ ಈಗ ಪಷೆಂಟ್ ಒಂದ್ ಸ್ವಲ್ಪ ಕಡಿಮೆ ಇದಾವೆ ಸರ್ ಹನ್ನೊಂದಕ್ಕ ಬರ್ತಾರ
ಬರ್ತ ಇತಾರ
ಹನ್ನೊಂದ ಬರ್ತಾರ ಆಮೇಲೆ ಪೇಷೆಂಟ್ ಯಾಕಂದ್ರೆ ಅವ್ರಿಗೆ ಟಮಂಗ್ ಗತ್ತ ಹನ್ನೊಂದಕ್ಕೆ ಬರ್ತಾರಂತ ಎಮರ್ಜೆನ್ಸಿ ಇದ್ದು ಅಂದ್ರೆ ಅಷ್ಟೇ ಈಗ ನೋಡೋ ನಾವೇ
ಎಮರ್ಜೆನ್ಸಿ ಇದ್ರೆ ನೀವೇನ್ ನೋಡೋದು
ನಾವು ಸರ್ ಫೋನ್ ಹಚ್ಚ ಹೇಳ್ತೇವಿ ಬಿ ಪಿ ಎಷ್ಟ ಇಿದೆ ಅಂತ ಮತ್ ಸ್ಯಾಚುರೇಷನ್ ಮತ್ ಪಲ್ಸ್ ರೇಟ್ ಎಷ್ಟ ಇದೆ ಅಂತ ಹೇಳ್ತವಿ ಅವರು ಮತ್ತಂದ್ರೆ ಹಿಸ್ಟ್ರಿ ಎಲ್ಲಾ ಕೇಳ್ತೇವಿ ಹ ಕಲೆಕ್ಟ್ ಮಾಡಿಕ ಸರಿ ಹೇಳ್ದೇವ ಅಂದ್ರ ಹಂಗ ಹಂಗ ರಪ್ಪ ಅಂತ ಹೇಳ್ತಾರೆ
ಅಲ್ಲ ಏನಾದ್ರು ಅಮೌಂಟ್ ಕೊಡ್ತಾರ ನನ್ಗೆ
ಹಾ
ನಿನ್ಗ ಏನಾದ್ರು ಸ್ಯಾಲ್ರಿ ಕೊಡ್ತಾರಾ ಇಂತಿಷ್ಟ ಅಂತ
ಏನಿಲ್ಲಪ್ಪಾ ಅ ಬ್ರ ಖರ್ಚ ಹೆಚ್ಚಾಕ್ಷ್ಟ ಒಂದ್ ಎರಡ್ ಸಾವಿರ ರೂಪಾಯಿ ಕೊಡ್ತಾರ
ನಡ್ ಚೆನ್ನಾಗ್ ಕಲಿಯಪ್ಪಾ ನೀನ ಮುಂದೆ ಮೆಡಿಕಲ್
ಹಾ ಇಡ್ಬೋದು ಬಟ್ ಏನ ಕಲಿಬೇಕು
ನೀ ಆರ್ ಎಂ ಪಿ ಡಾಕ್ ಆಗ್ಬೋದಲ್ಲ ಚನ್ನಾಗಿ ಕಲ್ತೀ
ಹಾ ಹಾಕೊಳ್ಳಬಹುದು ಹಿಂಗಗೆನಿಲ್ಲ ಹಾ ಹ
ಹ ಹ ನಿನ್ ಚೆನ್ನಾಗಿ ನಿ್ದ ಎಷ್ಟಾಯ್ತು ಡಿಗ್ರಿ ರಿಸಲ್ಟ್
ರರಿಿಸಲ್್ಟ ಸೆವೆಂಟಿ ಸಿಕ್ಸ್ ಆಗಿದೆ ಈ ಸಲ ಫಸ್ಟ್ ಇಯರ್ ಹ ಫಸ್ಟ್ ಇಯರ್ದು ಸೆವೆಂಟಿ ಟ ಏನಾಗಿದೆ ಈಗ ಸೆಕೆಂಡ್ ಇಯರ್ ಸೆವೆಂಟಿ ಸಿಕ್ಸ್ ಆಗಿದೆ ರ್ಡ್ ಇಯರ್ ಹಾ ಮತ್ತೆ ಸ್ಟಡಿ ಮಾಡ್ಬೇಕಲ್ಲ ಸ್ವಲ್ಪ ಜಾಸ್ತಿ ಇದ್ರೆ ಇಂಪ್ರೂವ್ ಇಂಪ್ರೂವ್ ಮಾಡಕೊತೋದ್ರೆ ಒಂದ್ ಸ್ವಲ್ಪ ಜಾಸ್ತಿ ಇದ ಆತ್ತೆ ಮುಂದೆ ಎಲ್ಲರೆ ಹಾ ಎಲ್ಲರೆ ಈಗ ಹಾಸ್ಪಿಟಲ್ ನಾವು ಗೋರ್ಮೆಂಟ್ ಹಾಕ ಡೈರೆಕ್ಟ್ ಇರುತ್ತೆ ಸೆಲೆಕ್ಷನ್
ಪೂರ ಶಾಂತಿ ಇದೆ ಅಂತ ಆಯ್ತಪ್ಪ
ಹಾ ಪಷಂಟ್ ಬಂದ ಕುಂತಾವ ಅಂದ್ರೆ ಒಂದ್ ಸ್ವಲ್ಪ ಸೆಲೆಂಡ್ ಕುಂತಾವ ಯಾಕಂತ ಕೇಳು ಈಗ ಮತ್ತೊಬ್ಬರು ಪೇಶಷಂಟ್ ಬಂದ ಕುಂದುತ್ ಲ್ಲ ಈಗ ಅವ್ರ ಹ ಡಿಸ್ಟರ್ಬ್ ಏನು ಹ ಸಬ್ ಸೈಲೆಂಟ್ ಕಂತವೆ ಮತ್ತೇನ್ ಸಮಾಚಾರ
ತಿಂಗಳಲ್ಲಿ ಎಷ್ಟು ಸುಟ್ಟಿಯನ್ನು ಕೂಡ ತಗೊಳ್ಬೋದು ನೀವು
ಎರಡು ಎರಡು ಇರ್ತವೆ ಹಾ ಹ ಎರಡು ಇರ್ತಾವ ಎರಡ್ರ ಿ ನಾವು ಜಾಸ್ತಿ ತಗೊಂಡಾವ ಅಂದ್ರ ಸ್ವಲ್ಪ ಾವು ಸುಮ್ಖರ್ಚಕ ಅಂತ ಎರಡ್ ಸರ್ ಕೊಟ್ಟಿರ್ತಾರಲ್ಲಾ
ಅವಗ್ರಾಗ ಮತ್ ಮೈನಸ್ ಮಾಡ್ತಾರ
ನಿಮ್ಮ ಫ್ರೆಂಡ್ ಹೆಸರ
ಮನೇಲಿ ಎಲ್ರು
ಹಾ
ಆ ಮಮ್ಮಿ ಅಮ್ಮ
ಆರಾಮ ಇಲ್ಲ ಇಲ್ಲ ಎಲ್ಲಾರ ಆರಾಮರ ನಮ್ಮ ತಮ್ಮ ಸೆಕೆಂಡ್ ಪ್ಯೂ ಈಗೆಲ್ಲಾ ಬಿಟ್ಟಿದ್ದಾನೆ ಸೆಕೆಂಡ್ ಪ್ಯು ಮುಗಿಸಿ ಊ ಅ್ರಾಗ ಸುಮ್ಮನೆ ಹೊಲ ಮನಿ ಮಾಡ್ಲಕತ್ತಾನ ಸವಾಯ ಸೆವೆಂಟಿ ಏಟ ಏನ್ ಆಗಿದೆ
ಸೆವೆಂಟಿ ಏಟ್ ಆದ್ರೆ ಇಲ್ಲಿ ನಮ್ಮ್ ಉಮ್ನಾಬಾರ್ ಕಾಲೇಜ ತಂದಚಿದಿವಪ್ಪ ಅಂತಂದ್ರ ಅವ್ನು ಓದ್ತಾ ಇದ್ನ ಅನ್ಸುತ್ತ ನೋಡ
ನೋಡಮ್ಮ ಒಂದ್ ಸ್ವಲ್ಪ ಯಾಕಂದ್ರ ಕಾಲೇ ಜ್ಮಾಗದು ಇಂಟ್ರೆಸ್ಟ್ ತೋರ್ಸಲಾಗ್ಯಾನ ಸ್ವಲ್ಪ ಮುಂದ ಡಿಗ್ರಿ ಅರ ಹಾ ಡಿಗ್ರಿ ಅದ್ ಮಾಡ್ಬೇಕಂದ್ರೆ ಅವ ಒಲ್ಲ ಅಂತ ಇದ್ದಾನೆ ಮತ್ತ ಊರಾಗ ಒಂದ್ ಅಂಗಡಿ ಇದೆ ನಾನು ಹಾ ಹಾ ನಂಬ ದೆ ಅ ಊರಾಗೇ ಅಷ್ ಅಷ್ಟೇ ಅವ್ರು ಅಂಗಡಿಯ ಕುಂತು ಸುಮ್ಮ್ ಅಷ್ಟೇ ಇರ್ಬೇಕಂತ ಮಾಡಿದ್ದಾರೆ ಅವ್ರ ಅಲ್ಲೇ ಬಿಸ್ನೆಸ್ ಏನ್ರೆ ಮಾಡ್ಬೇಕಂತ
ನಿಮ್ ತಮ್ಮ ಅನ್ಕೊಂಡಿದ್ದಾರ ಏ
ಹಾ ಇವೆಲ್ಲಾ ಸಾಲಿಗೆ ಕಲ್ತು ಮುಂದೆ ಜಾಬ್ ಅವ ಎಲ್ಲಾ ಯಾಕೆ ತಲಿ ಕೆಡ್ಸೋದ ಅಂತ ಬಿಸ್ನೆಸ್ ಮಾಡಿದ್ರೆ ಗಳಸ್ಬೋದಲ್ಲ
ಹೌದೌದು ಒಂದು ತಲೆಗತ್ಲಿಲ್ಲಪ್ಪಾ ಅಂತಂದ್ರೆ ಇನ್ನೊಂ ಅದನ್ನ ನಾವು ತಲೆಗತ್ಸ್ಬೇಕು
ಹೌದ ಹೌದು ಮತ್ತ ಏನ್ ಮಾಡಕ್ ಆಗಲ್ಲ ಅವ್ರಿಗೆ ಮತ್ತ ಈಗ ಏನ್ರ ಮಾಡ್ಬೇಕಲ್ಲ ಬಿಸ್ನೆೆಸ್ರೆ ಮಾಡಿದ್ರೆ ಸುಮ್ಮ ಮುಂದೆ ಮತ್ ದೊಡ್ಡವರಾಗನ ಮತ್ತ ಬಿಸ್ನೆಸ್ ತಲಿನೇ ಇರುತ್ತೆ ಗಳಸ್ಬೇಕಂತ ಹಿಂಗ್ ಹಿಂಗ್ ಮಾಡಬೇಕ ಅಂತ ಅಲ್ಲಿ ತನಕ ತಲಿ ಒಂದ್ ಸ್ವಲ್ಪ
ಹಾ ಅದ ಥೋಡಾ ಲೇಟ್ ಹೌದಾ
ಹಾ ಏನ್ ಸರ್ ಬಂದ್ರ
ಸರ್ ಇನ್ನ ಬಂದ್ ಲ್ಲ ಅವ್ರ ಸರ್ ನಂಬರ್ ಅಂತ ಇದ್ಯಾ ನಿನ್ ಬಳಿ ಇಲ್ವಾ
ಪ್ರಿನ್ಸಿಪಾಲ್ದಿದೆ
ಪ್ರಿನ್ಸಿ ಪ್ಪಲ್ದಿದೆಯಾ
ಅವ್ರೇ ನ ನಮ್ ಫ್ರೆಂಡ್ ಅದೇ ಫ್ರೆಂಡ್ ನಮ್ ಫ್ರೆಂಡ್ ಯಾಗ್ಬೇಕ್ ಅವನು
ಟಕ್ಕಳ್ಯಾ ಇದ
ಹಾ ಹೌದು ಹೌ ಹೌದು ಚಟ್ ಮಾಡ್ಕೊಂಡಿದ್ದಾನೆ ಸಲ ಈಗ ಬಾಳ ಕೂದ್ಲ ಬಿಟ್ಟಿದ್ದ
ಈಗ ಆ ಪುಲ್ಲ ಟಕಳೆ ಆಗ್ಬಿಟ್ಟಿದ್ದಾನೆ ಈಗ ಟಕಳೆ ಆ ಬ್ರದರ್ ಸ್ವಲ್ಪ ನನ್ ನನ್ ಮೊಬೈಲ್ ಅಲ್ಲಿ ಬರೀ ನಾಲ್ಕೆ ಪಾಯಿಂಟ್ ಇದೆ ಚಾರ್ಜು ನಾನು ಆ ಅಷ್ಟು ಹಾಸ್ಟೆಲ್ ಹೋಗಿಗೇಸಂದ ನ
ಹಾ ಸರಿ ಓಕೆ ಸರಿ ಸರಿ ಹಾ ಬೈ ಸರಿ ಏಳಿ
ಎಡ
ಹ